ನಮಸ್ಕಾರ ಗೆಳತಿ
ನಮಸ್ಕಾರ
ಇಂದು ನಾವು ಉದ್ಯಮಶೀಲತ್ ತೆ ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣವೇ.
ಹಾ ಮಾಡೋಣ. ಹ್
ಉದ್ಯಮಶೀಲತೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೊಸ ಆಲೋಚನೆಯನ್ನು ವ್ಯವಹಾರವಾಗಿ ಪಾರಿ ವರ್ತಿಸು. ಪರಿವರ್ತಿಸಿ ಉದ್ಯೋಗ ಅವಕಾಶ ಇವಳನ್ನು ಸೃಷ್ಟಿಸುವ ಪ್ರಕ್ರಿಯೆಯೇ ಉದ್ಯಮ ಶೀಲತೆ.
ಹ ಉತ್ತಮ ನ್ಯಾಯಕತ್ವ ಸೃಜನಶೀಲತೆ ಆತ್ಮವಿಶ್ವಾಸ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಕಠಿಣ ಪರಿಶ್ರಮ ನಿರ್ಧಾರ ತೆಗೆದುಕೊಳ್ಳುವುದು ಸಾಮರ್ಥ್ಯ ಮತ್ತು ಅಪಾಯವನ್ನು ಎದುರಿಸುವ ಧೈರ್ಯ ಉದ್ಯಮಶೀಲತೆ ದೇಶಕ್ಕೆ ಏಕೆ ಮುಖ್ಯ?
ಹೊಸ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. ಆರ್ಥಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹೊಸ ತಂತ್ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಮತ್ತು ಜನರ ಜೀವನ ಮಟ್ಟವನ್ನು ಸುಧಾರಿಸು ತ್ತದೇ ಉದ್ಯಮ ಆರಂಭಿಸುವ ಮೊದಲು ಏನು ಮಾಡಬೇಕು.
ಉತ್ತಮ ವ್ಯವಹಾರ ಕಲ್ಪನೆ ಮಾರುಕಟ್ಟೆ. ಉದ್ಯ ಉದ್ಯಯನಾ ಹಣಕಾಸಿನ ಯೋಜನೆ ಗ್ರಾಹಕರ ಅಗತ್ಯಕರ ಅರಿವು ಮತ್ತು ಮತ್ತು ವ್ಯವಹಾರ ಯೋಜನೆಗಳನ್ನು ಸಿದ್ಧ ಪಡಿಸಬೇಕು. ಸ್ಟಾರ್ಟ್ ಹಕ್ ಎಂದರೇನು?
ಹೊಸ ಆಲೋಚನೆಯ ಆಧಾರದ ಮೇಲೆ ಆರಂಭವಾಗುವ ಮ ತ್ತು ವೇಗವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿರುವ ಹೊಸ ಹೊಸ ವ್ಯವಹಾರವನ್ನು ಸ್ಟಾರ್ಟ್ ಅಪ್ ಎಂದು ಕರೆಯುತ್ತಾರೆ. ಸಣ್ಣ ಉದ್ಯಮ ಮತ್ತು ಸ್ಟಾರ್ಟ್ಪ್ ನಡುವಿನ ವ್ಯತ್ಯಾಸವೇನು?
ಸಣ್ಣ ಉದ್ಯಮವು ಸ್ಥಿರ ಆದಾಯದ ಮೇಲೆ ಗಮನ ಹರಿಸುತ್ತವೆ. ಸ್ಟಾರ್ಟ್ ಅಪ್ ಹೊಸತನ ಮತ್ತು ವೇಗವಾದ ಬೆಳವಣಿಗೆಯ ಗುರಿ ಹೊಂದಿರುತ್ತದೆ. ಉದ್ಯಮಿಗಳಿಗೆ ಯಾವ ಸವಾಲೂಗಳು ಎದುರಾಗುತ್ತವೆ.
ಬಂಡವಾಳದ ಕೊರತೆ ಮಾರುಕಟ್ಟೆಯ ಸ್ಪರ್ಧೆ ಗ್ರಾಹಕ್ ಕರನ್ನು ಗಳಿಸುವುದು ಅನುಭವಿಸಿ ಸಿಬ್ಬಂದಿಯನ್ನು ಹುಡುಕುವುದು. ಮತ್ತು ವ್ಯವಹಾರದ ಅಪಾಯಗಳನ್ನು ನಿರ್ವಹಿಸುವುದು. ಈ ಸವಾಲುಗಳನ್ನು ಹೇಗೆ ಎದುರಿಸಬಹುದು.
ಈ ಸವಾಲಿಗಳನ್ನು ಹೇಗೆ ಎದುರಿಸಬಹುದು?
ಉತ್ತಮ ಪ್ರಯೋಜನ ನಿರಂತರ ಕಲಿಕೆ ಗ್ರಾಹಕರ ಅಭಿ ಪ್ರಾಯವನ್ನು ಗೌರವಿಸುವುದು. ಗುಣಮಟ್ಟದ ಸೇವೆ ನೀಡುವುದು ಮತ್ತು ತಂತ್ರಜ್ಞಾನವನ್ನು ಬಳಸುವುದು. ತಂತ್ರಜ್ಞಾನತಾ ಪಾತ್ರವೇನು?
ಡಿಜಿಟಲ್ ಮಾರ್ಕೆಟಿಂಗ್ ಇ ಕಾಮರ್ಸ್ ಆನ್ ಲೈನ್ ಪಾವತಿ ಕೃತಕ ಬುದ್ಧಿಮಾತೆ ಮತ್ತು ಡೇಟಾ ವಿಶ್ಲೇಷಣೆ ವ್ಯವಹಾರವನ್ನು ವೇಗವಾಗಿ ಬಳೆ ಬಡೆಯಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳು ಉದ್ಯಮ ಶೀಲ ತೆ ಹೇಗೆ ಸಿದ್ಧರಾಗ ಬಹುದು?
ಹೊಸ ಕೌಶಲ್ಯಗಳನ್ನು ಕಲಿಯಬೇಕು. ಸಮಸ್ಯೆಗಳನ್ನು ಗುರುತಿಸಿ. ಪರಿಹಾರವನ್ನು ಯೋಚಿಸಬೇಕು. ಸಮಮೋಹನ ಕೌಶಲ್ಯ ಬೆಳೆಸಬೇಕು ಮತ್ತು ಸಣ್ಣ ಯೋಜನೆಗಳಿಂದ ಆರಂಭಿಸ ಬಹುದು ಉತ್ತಮ ಉದ್ಯಮಿಯು ಗ್ರಾಹಕ ಅವರೊಂದಿಗೆ ಹೇಗೆ ವರ್ತಿಸಬೇಕು.
ಪ್ರಾಮಾಣಿಕತೆ ಗುಣಮಟ್ಟದ ಸೇವೆ ಸಮಯ ಪಾಲನೆ ಮತ್ತು ಗ್ರಾಹಕರ ಅಭಿ ಪ್ರಾಯ್ ಗೌರವ
ಉದ್ಯಮಶೀಲತೆಯಲ್ಲಿ ನೈತಿಕತೆ ಏಕೆ ಮುಖ್ಯಂ?
ನೈತಿಕತೆ ಏಕೆ ಮುಖ್ಯ?
ನೈತಿಕತೆ ಇದ್ದರೆ ಗ್ರಾಹಕರ ವಿಶ್ವಾಸ ಹೆಚ್ಚುತ್ತದೆ. ಸಂಸ್ಥೆಯ ಉತ್ತಮ ಹೆಸ ಸರು ಬೆಳೆಯುತ್ತದೆ ಮತ್ತು ದೀರ್ಘಕಾಲದ ಯಶಸ್ಸು ಸಾಧ್ಯವಾಗುತ್ತದೆ. ಸರ್ಕಾರ ಉದ್ಯಮಿಗಳಿಗೆ ಹೇಗೆ ಸಹಾಯ ಮಾಡುತ್ತಿದೆ?
ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸಾಲ ಸ ಸೌಲಬ್ ಭ್ಯಗಳು ಸ್ಮಾರ್ಟ್ ಹ ಬೆಂಬಲ ಮತ್ತು ತರಬೇತಿ ಕಾರ್ಯಕ್ರಮಗಳ ಮೂಲಕ ಸಹಾಯ ಮಾಡುತ್ತಿದೆ‌. ವಿಫಲತೆ ಬಂದರೆ ಉದ್ಯಮಿ ಏನು ಮಾಡಬೇಕು?
ವಿಫಲತೆಯನ್ನು ಪಾಠವಾಗಿ ಸ್ವೀಕರಿಸಿ ತಪ್ಪುಗಳಿಂದ ಕಲಿತು ಹೊಸ ಯೋಜನೆಯೊಂದಿಗೆ ಮತ್ತೆ ಪ್ರಯತ್ನಿಸಬೇಕು.
ಯಶಸ್ವಿ ಉದ್ ಉದ್ಯಮಿಯಾಗಲು ಯಾವ ಗುಣಗಳು ಮುಖ್ಯ?
ಏನು? ತಾಳ್ಮೆ, ಶಿಸ್ತು, ಕಠಿಣ ಪರಿಶ್ರಮ, ನಿರಂತರ ಕಲಿಕೆ. ಹೊಸತನ ಮತ್ತು ಉತ್ತಮ ನ್ಯಾಯಕತ್ವ. ಉದ್ಯಮಶೀಲತೆಯ ಭವಿಷ್ಯ ಹೇಗಿದೆ?
ಡಿಜಿಟಲ್ ತಂತ್ರಜ್ಞಾನ ಕೃತಕ ಬುದ್ಧಿಮಾತೆ ಈ ಕಾಮರ್ಸ್ ಮತ್ತು ನವೀನ ಅಭಿ
ಗಾರಗಳಿಂದ ಉದ್ಯಮಶೀಲತೆಯ ಉತ್ತಮ ಅವಕಾಶಗಳಿವೆ. ಕೊನೆಯದಾಗಿ ನಿಮ್ಮ ಸಂದೇಶವೇನು?
ಉದ್ಯಮಶೀಲತೆ ಎಂದರೆ ಕೇವಲ ವ್ಯವಹಾರ ಆರಂಭಿಸುವುದಲ್ಲ. ಸಮಸ್ಯೆಗಳಿಗೆ ಹೊಸ ಪರಿಹಾರಗಳನ್ನು ಕಂಡುಹಿಡಿದು ಸಮಾಜಕ್ಕೆ ಮೌಲ್ಯವನ್ನು ಸೃಷ್ಟಿಸುವುದು. ಸಣ್ಣ ಆಲೋಚನೆಯು ದೊಡ್ಡ ಯಶಸ್ವಿಯ ಯಶಸ್ಸಿಗೆ ಕಾರಣವಾಗಬಹುದು. ಆತ್ಮವಿಶ್ವಾಸ ಪರಿಶ್ರಮ ಮತ್ತು ನಿರಂತರ ಕಲಿಕೆಯೊಂದಿಗೆ ಯಶಸ್ವಿ ಉದ್ಯಮಿ ಆಗಬಹುದು. ಉದ್ಯಮಿ ಆರಂಭಿಸಲು ಹಣವೇ ಮುಖ್ಯವೇ?
ಹಣ ಮುಖ್ಯವಾದರೆ ಅದಕ್ಕಿಂತ ಉತ್ತಮ ಆಲೋಚನೆ ಯೋಜನೆ. ಕೌಶಲ್ಯ ಮತ್ತು ಪರಿಶ್ರಮ ಹೆಚ್ಚು ಮುಖ್ಯ. ಸಣ್ಣ ಬಂಡವಾಳದಿಂದಲೂ ಯಶಸ್ವಿ ಉದ್ಯಮ ಆರಂಭಿಸಬಹುದು. ವ್ಯವಹಾರ ಕಲ್ಪನೆಯನ್ನು ಹೇಗೆ ಆಯ್ಕೆ ಮಾಡಬೇಕು?
ಜನರ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಉಪಯುಕ್ತ ಪರಿಹಾರ ನೀಡುವ ಕಲ್ಪನೆಯನ್ನು ಆಯ್ಕೆ ಮಾಡಬೇಕು. ಮಾರುಕಟ್ಟೆಯ ಬೇಡಿ ಕೆಯನ್ನು ಗಮನಿಸಬೇಕು ಮಾರುಕಟ್ಟೆ ಅಧ್ಯಯನ ಎಂದರೆ ಏನು?
ಗ್ರಾಹಕರ ಅಗತ್ಯಗಳು ಸ್ಪರ್ಧಿಗಳ ಉಪ ಉತ್ಪಾದನಾ ಬೇಡಿಕೆ ಮತ್ತು ಬೆಂಬಗಳ ಬಗ್ಗೆ ಮಾಹಿತಿ. ಸಂಗ್ರಹಿಸುವ ಪ್ರಕ್ರಿಕೆಯನ್ನು ಪ್ರಕ್ರಿ ಪ್ರಕ್ರಿಕೆಯನ್ನು ಮಾರುಕಟ್ಟೆ ಅಧ್ಯಾಯನ ಎಂದು ಕರೆಯುತ್ತಾರೆ ಗ್ರಾಹಕರ ತೃಪ್ತಿ ಯಾ ಮುಖ್ಯ
ತೃಪ್ತ್ ಗ್ರಾಹಕರು ಮತ್ತೆ ಸೇವೆ ಪಡೆಯುತ್ತಾರೆ ಮತ್ತು ಇತರರಿಗೂ ಶಿಫಾರಸ್ಸು ಮಾಡುತ್ತಾ ತ್ತಾರೆ ಇದು ವ್ಯವಹಾರದ ಬೆರವಣಿಗೆಗೆ ಸಹಾಯ ಮಾಡುತ್ತದೆ. ವ್ಯವಹಾರ ದಲ್ಲಿ ಗುಣಮಟ್ಟದ ಮಟ್ಟದ ಮಹತ್ವವೇನು
ಉತ್ತಮ ಗುಣಮಟ್ಟದ ಉತ್ಪಾನ್ ಉತ್ಪ ಉತ್ಪನ್ನ ಅಥವಾ ಸೇವೆಯಿಂದ ಗ್ರಾಹಕರ ವಿಶ್ವಾಸ ಹೆಚ್ಚುತ್ತದೆ ಮತ್ತು ಸಂಸ್ಥೆಯ ಉತ್ತಮ ಹೆಸರು ಬೆಳೆಯುತ್ತದೆ. ಜಾಹೀರಾತಿಯ ಪಾತ್ರವೇನು
ಜಾಹೀರಾತು ಉತ್ತಮ ಅಥವಾ ಸೇವೆಯನ್ನು ಜನರಿಗೆ ಪರಿಚಯಿಸುತ್ತದೆ ಹೊಸ ಗ್ರಾಹಕರನ್ನು ಆಕರ್ಷಿಸು ತ್ತದೆ ಮತ್ತು ಮಾರಾಟವನ್ನು ಹೆಚ್ಚಿಸುತ್ತದೆ.
ಡಿಜಿಟಲ್ ಮಾರ್ಕೆಟಿಂಗ್ ಎಂದರೆ ಸಾಮಾಜಿ ಕ ಉದ್ಯಮ ವೆಬ್ಸೈಟ್ ಇಮೇಲ್ ಮತ್ತು ಮತ್ತು ಇತರ ಡಿಜಿಟಲ್ ವೇದಿಕೆಗಳ ಮೂಲಕ ಉತ್ಪನ್ನ ಅಥವಾ ಸೇವೆಯನ್ನು ಪ್ರಚಾರ ಮಾಡುವುದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಎಂದು ಕರೆಯುತ್ತಾರೆ. ಉದ್ಯಮದಲ್ಲಿ ನಾಯಕತ್ವದ ಪಾತ್ರವೇನು
ನಾಯಕತ್ವದ ತಂಡವನ್ನು ಪ್ರೇರೇಪಿಸುತ್ತದೆ ಸರಿಯಾದ ನಿರ್ಧಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸಂಸ್ ಗುರಿಗಳನ್ನು ಹಾ ಸಾಧಿಸಿ ಮಾರ್ಗದರ್ಶನ ನೀಡುತ್ತದೆ ತಂಡದ ಕೆಲಸ ಏಕೆ ಮುಖ್ಯ
ತಂಡದ ಕೆಲಸ ಏಕೆ ಮುಖ್ಯ ಎಂದರೆ ಪ್ರತಿಯೊಬ್ಬರ ಕೌಶಲ್ಯವನ್ನು ಬಳಸು ಕೊಂಡು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಸಹಕಾರದಿಂದ ಕೆಲಸದ ಗುಣಮಟ್ಟ ಮತ್ತು ವೇಗ ಹೆಚ್ಚುತ್ತದೆ ಉದ್ಯಮಿಗಳು ಅಪಾಯವನ್ನು ಹೇಗೆ ನಿರ್ವಹಿಸುತ್ತಾರೆ.
ಮುಂಚಿತ ಯೋಜ್ ಜನೆ ಪಡೆಯಬೇಕು ಹಣಕಾಸಿನ ನಿರ್ವಹಣೆ ಸರಿಯಾಗಿರಬೇಕು ಮಾರುಕಟ್ಟೆಯ ಬದಲಾವಣೆ ಗಮನಿಸಬೇಕು ಮತ್ತು ಕ್ರಾರ್ಯರ ಯೋಜನೆಗಳನ್ನು ಹೊಂದಿರಬೇಕು ಗ್ರಾಹಕರ ಅಭಿಪ್ರಾಯದ ಮಹತ್ವವೇನು
ಗ್ರಾಹಕರ ಅಭಿಪ್ರಾಯದಿಂದ ಉತ್ಪನ್ನ ಅಥವಾ ಸೇವೆಯ ಗುಣಮಟ್ಟ್ ವನ್ನು ಸುಧಾರಿಸಬಹುದು ಮತ್ತು ಅವರ ಅಗತ್ಯ್ ಅತ್ಯಗತ್ಯಗಳನ್ನು ಜನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ತಂತ್ರಜ್ಞಾನವು ಸಣ್ಣ ಉದ್ಯಮಗಳಿಗೆ ಹೇಗೆ ಸಹಾಯ ಮಾಡುತ್ತದೆ.
ಒನ್ ಲೈನ್ ಮಾರಾಟ ಡಿಜಿಟಲ್ ಪಾವತಿಗಳು ಸಾಮಾಜಿಕ ಮಾಧ್ಯಮ ಪ್ರಚಾರ ಮತ್ತು ಗ್ರಾಹಕರೊಂದಿಗೆ ಸುಲಭ ಸಂಪರ್ಕ ಸಾ ದ್ಯಸಲು ಸಹಾಯ ಮಾಡುತ್ತದೆ. ಪರಿಸರ ಸ್ನೇಹಿ ಉತ್ತಮ ಎಂದರೇನು?
ಪರಿಸರಕ್ಕೆ ಕಡಿಮೆ ಹಾನಿಯಾಗುವು ಉತ್ಪನ್ನಗಳು ಅಥವಾ ಸೇವೆಗಳನ್ನು ಒದಗಿಸುವ ಮತ್ತು ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಬಳಸುವ ಉದ್ಯಮವನ್ನು ಪರಿಸರ ಸ್ನೇಹಿ ಉದ್ಯಮ ಎಂದು ಕರೆಯು ತ್ತಾರೆ ಯುವ ಜನರು ಉದ್ಯಮ ಶೀಲತೆಯನ್ನು ಏಕೆ ಪರಿಗಣಿಸಬೇಕು ಎಂದು ಮುಂದಿನ ಕರೆಯಲ್ಲಿ ಮಾತನಾ